ಹಾಯ
ಏನಡು
ನಡುವ ರಜೆಕ್ಯ ಲ್ಲ
ಹಾ
ಏನ್ ಮಾಡಕ
ಏನ್ ಒ ಕುಂಚು ನೋಡು ಇದಕ್ಕಿದ್ದು ಅದಕ್ಕೆ ಸ್ವಲ್ಪ ಆಮೇಲೆ ಚಂದ ಹ್ಮ್ ಸ್ವಲ್ಪ ಗಿಡಕ್ಕೆ ಬಂದದು
ಮತ್ತ
ಮತ್ತೆ ಏನ ನೋಡು ಏನ್ ನಿಮ್ದೆ ಏನಡ
ನೀ ಪ್ರ ಮತ್ತ
ಹನಾಗ ಮಕ್ಕಾದ ಬ್ಯಾ ಬೇಸ್ರ ನಮ್ಮ ಕುಂತ ಕುಂತಲ್ಲ
ಯ ಯ ನಿಮ ಕುಟಂದ್ರಾ ನಿಮ ಕುಟಂದ್ರ ಹೊಂಡ ಅಂತಲ್ಲ
ನಮ್ಗೂ ಕುಂತತ್ ಕುಂತ ಬೇಸ್ಲದೆ ನಮಗ ನಿಮ್ ತಿಗಡಿ ಬೇಸ್ಲ ಇದೆ
ಹ್ಮ
ಯಾರ ಏನ ಕರೆಕೊಂಡ್ ಕುತ್ ಬಿಡ್ತಿದೆ ನೀವ ಕಡ ಅಂದ್ರ
ನಾರಗ ತಂದ್ಕೊಳ್ಬೋದು ನ ಹ ಅದ ಮತನ್ನರತ
ಆ
ನೆಟ್ವರ್ಕ್ಲ್ಲಂದೆ
ಓಯ್ ಎಲ್ಲ ಚೀರೆಲ್ಲೆಲ್ಲ ಹಿದ್ದಲ್ಲ
ಎಫೀಲ್ಣೋ
ಹ್ಮ ನೋಡಿ ಮಾಡಬೇಡ ಮತ್ತೆ
ಹ ಹತ್ತ
ಹಾ
ಬೆಳಸುತ್ತೆ
ಹಾ ಕೇಳಿಸ್ತಿದ್ದೆ ಹೀಗೆ ನೀವು ಚಂದ ಮಾತ್ರ ನಮಗೆ ಚೆಂದಾಗಿ ಬೆಳಿಸಸ್ತತಿ
ಹ್ಮ್ ಹ್ಮ
ನೀವು ಅಪ್ಪಿ ತಪ್ಪಿ ಎಕಡೆ ಎ ಕಡೆ ಮಾತಾಡಿದರೆ ನಮಗೆ ಕೇಳಸುದಿಲ್ಲ
ಹೌರಾ
ಹಾ ಹೌದು
ಯ
ಹಾ
ವಸಡದ
ಫಸ್ಟ್ ಇರ್ ರಿಸಲ್ಟ್ ಅದಕ್ಕೆ ಏನಂತೀನಿ ಮಕ್ಕೆ ಹೆಂಗ ಏನ್ ಬರ್ತದ ಅದ ಗೊತ್ತಿಲ್ಲ
ಬರ್ತದ ನೇ ಹೊತ
ನಂದ ಬ ಏನ್ ಪಾಸು ಇಲ್ಲ
ನ
ಪಾಸ್ ಹದಂಜನ ಅಂದ
ಹೇನು
ಹ್ಮ್ ಯಾಕಂದ ಸೆಕೆಂಡ್ ಇಯರ್ ಒಬ್ರು ಫೇಲ್ ಆಗಿಲ್ಲ
ಹಾ ರೌಲ
ನಮ್ದ್ ಹೆಂಗ ಬಾ ಅದೇ ಚಿಂತ ಬಿದ್ದದ ಹಾ
ಹಾ
ಮತ್ತೆ
ಏನುು ಅರಾಮ
ಹಾ ಮತ್ತೆ ನಂತರ
ಈಗನ್ ನಾರಾಮ ನೀವ ಹೇಳ್ಕ್ಕೆ ಏನಂತಾರೆ ಏನ್
ಹಾ ನಾ ಎಲ್ಲ ಏನುಪ್ಪಾ ನಿಮ್ದೆ ವಜ್ಜನ್ ಇಡ್ಲಿಕ್ಕದ ನಾವು ನಿಮ್ಮಿಂದಿ
ನಮ್ದ ಏನ ಹೊರ್ತ
ಶಾ ಹ್ಮ್ ಶಾಪುರದು ವಜ್ಜದ ಉಂತಲ್ಲ ನಮ್ದೆಲ್ಲ
ಹ
ಹಾ
ಯ ಹಗೆೇನೆದ ಹಗೆನೆ
ಇಲ್ಲ ಬಂತ ಮಾತ್ ಎಲ್ಲ ಅಂದ್ರ ಇಲ್ಲಿ
ಯಾರು
ನ್ ಮದ್ನ್ ದೇವ ವಿಜಯ ಅಂತ ಅಂದ್ರೆ ಹಾ ಮತ್ತೆ ವಿಶೇಷ ಏನ್ ಅಲೋ ಒಟ್ಟಿ ಆಧಾರ್ ಕಡೆದ ಏನು ಫೋನ್ ನಂಬರ್ದ ವಿಕಸ ಹ ಆಯ್ತು ಆಧಾರ್ ಕಾರ್ಡ್ ಯಾಕಂದ್ರೆಂಬಾಬ ಗೊತ್ತೆ
ಹಾ
ಪಪ್ಪ ಎಲ್ಲ ಅವರ ಹುಡುಗೋರ
ಹಾ ಹಾ ಹೌದಾ
ಹಾ ಹಾ ಹೌದ ಎಲ್ಲ
ಹಾ ಸ
ಏ ಇಲ್ಲ ಈ ಕಡೆ ಈ ಕಡೆ ನಿನಗಲ್ಲ ಈ ಕಡೆ ಮತ್ತೆ ನೀ ಕಟ್ ಮಾಡಿದ ಹೋಗ
ಓಕೆ
ಹ ಮತ್ತೆ
ಆರಾಮ
ಆರಾಮ ನೀವ್ ಆರಾಮತಾನ ಆರಾಮ
ಾರ ಮಾಡ
ಹಾ ಮತ್ತೆ ಅದು ಚ ಆಫರ್ದಾಗ ಸ್ವಲ್ಪ ಬಿಟ್ಟ ಕೊಡಿಸಿದೆ ಏನ್ ಪಾರ್ಟಿ ಕೊಡಸ್ರ ಏನ್ ಕೊಡಸಿಲ್ಲ
ಅಮಾರ ನೀ ಒ ಜಕೆಟ್ ಹಾ ಹಾ ಹ್ಮ್್ಮ್ ಹ್ಮ್ ಮತ್ತೆ ಹೆಂಗ ಇಲ್ಲ ತಂತ ಏನ ಬಟ್ಟಿ
ನದು ಪ್ಯಾಂಟ್ ಶರ್ಟ್
ಹಾ ಬಟ್ೆ ಹಂಗ ತೋಂಬರ್ರುವಾಗ
ತ ಕಟೋ ಬನತ
ಹಾ
ನೀ ಐನೂರು ರಪಾಯಿನ ಯಡುು ಹಲೋ ಹಲೋ ಹಾ ಹಲೋ
ಹ
ಹಲೋ ಹಾ
ಮತ್ತೆ ಮದ್ ಏನಂತದ
ಹ ಯಕ ಮಾಟ ಮಾಟಗ
ಮತ್ತ ಏ ನಾನೇ ಅಷ್ಟು ಮಾತಾಡಕ ಇದ್ದೀನಿ ಹಾ ಮತ್ತೆ
ಡ್ತ ಒನ್
ಆ
ಬಟ್ಟಿಟಕಾನ ಪಾ ಬಟ್ಟ ಹ
ಹಲೋ ಹಲೋ ಬಟ್ಟೆದು ಮತ್ತೆ ಯಾರಿಗೆ ಇಲ್ಲ ನಾ ಬಾಂದ್ರ ಕಡೆ ಬರ್ತೀನಿ ಎಲ್ಲಿಗೆಾವ ಎಡೆ ಬರ ಯಾವಾಗ ಬರ್ಲಿ ಚಲೋ ಬರ್ತಾವ ಬಟ್ಟೆ
ಹಾ
ಬಟ್ಟಿ ಚಲೋ ಬರ್ತಾವ ಕೊಡಕ್ ಯಾವ್ದ ಯಾವ ಊರ ಅದ
ಬಾಹುಬಲಿ ಚತನೆ
ಬಾಹಬರಯ
ಹ್ಮ್
ಚಲೋ ಬರ್ತವ ಬಟ್ಟಿ
ನೀ ಬತ
ಹ್ಮ ಅಯ್ಯ ಮತ್ತೆ ಹೆಂಗ ಚಲೋ ಬರಿಲ್ಲ ಹೆಂಗ್ ಕೊಡ್ತಾರ
ಅದೇ ರಂತ
ಹಾ ಏನು ಟಕಳ್ಬೇಕ ಹಾ
ಶತ ನಕ
ಹ್ಮ್ ಮತ್ ವಜ್ಜ ತೊಂಬ ಮತ್ತೆ ಅವವು ಬಟ್ಟೆ ಹಳ ಹೊಸವನು ತುಂಬಾ ಆಾಕೆ ಚಂದ
ಹ್ಮ್
ಅವಲ್ಲಾ ಆಯ್ಕಂದಕಂದ ಮಣಗಸುರು ಆ ಟ್ ಇ ಬೋಗಬಿಟ್ಟಾವ ಎಲ್ಲ ಸ್ಲ್ ಚಲೋ ಬಟ್ಟತ್ತು ಬಟ್ಟತ್ತು ಹಾ ಗೌಡ ಸಕ್ಕರ್ ಕತ್ಲೆ ಹ ಆ
ಅಲ
ಮತ್ತೆ ನೋಡೋದಲ್ಲ ತೋಮ ಆ
ಕ ಚಚೆತ
ಕೇಳ ಒಲ್್ದ
ಚೆಕ್ಸ್ ಚಕ್ಸ್ ಊಟ ಟ್ಟ ಸಾಕೈ್ತ ಅಂದೆ
ಹಾ
ಹಲೋ
ಹಲೋ
ಎ ಸು
ಮತ್ತೇನ ಏನಂತಾರಪ್ಪ ಅದೇ ಮತ್ತೆ ಮತ್ತ ಏನಂತಾರ ನಿಮ್ಮವರು ಮ ಹಚ್ಚಿದ್ರಲ್ಲ ನಿಮ್ಮವರಿಗೆ ಹೊಸ ಫೋನ್ ಕೊಡ
ಹ ಕ ಮ
ಹಾ
ರಕ್ಕ
ಆ ರೊಕ್ಕ ಅಂದ್ರೆ ಹಂಗ ಮಾಡೋ ಟೈಮಿಗೆ ಎಲ್ಲ ಮಾಡ ರೊಕ್ಕ ಅ್ರಂಗ
ಹ ಮ ಮಾರಟ ಹಾ ಮಾಡ
ಹಾ ಒಡಸ ಹೋಗ ಮತ್ತ ಒಂದು ನಿಮ್ಮರ ಇರ್ತಾರ
ಎಲ್ಲ ಎರ ಬರ್ಬೇಕ
ಆಾ ನಿಮ ನಿಮ್ಮವರ ಇರ್ತಾರ ನಿಮ್ಮವರ ಇರ್ತಾರಪ್ಪ ಪರಿಸ್ಥಿತಿ ನ ನಡಲ
ಪ ಸಾವಪಾಯ ಗಾಾವದತ
ಯಾರ ಈಗ
ನನಗೆ
ನಂಬಲ್ಲಿ ಇಲ್ಲ ನೀ ನಮ್ ತಮ್ಮ್ರ ಕೊಡದದರು ಒಂದ್ ಸ್ವಲ್ಪ ಅವ್ರಿಗೆ ಸಾಲಗಾರ ಅಂತ
ಹ್ಮ್
್ರ ದಾನ್ದಲ್ಲಿ ಎಲ್ಲಿಪ್ಪಿ ಉಂಟಾರಂತ ಅವ್ರು ಸ್ವಲ್ಪ ಖರ್ಚ ಯಾಕಂದ್ರ ಅವೇ ಬಂದುವೇ ಹಾಕಿದೆ ನನ್ನ ಖರ್ಚಿಗ ನಮ್ಮಲ್ಲಿದ್ದು ಒಂದ್ ಸ್ವಲ್ಪೇ
ಲದ ಮಾಡ
ಮತ್ತೆ ಮಾಡಪಾ ಕೇಳಿರ್ತಾರ ಆ ಕ್ಯದ ಹಾಕ್ಲಿಲ್ಲ ಅಂದ್ರ ಮತ್ತ ಬೈದ್ರ ಅಂದ್ರ ಎನ್ ಮಾಡ್ಲಿ ಅಣ್ಣ
ಯಾಕ
ಮ ಅಣ್ಣಗ ಹಾಕಿಲ್ಲ ಅಂದ್ರ.
ಹ್ ನಿನ್ ಬಲ್ಲಿ ನನ್ ಎಲಿವ್ ಬರ್ತಪ್ಪಾ ನಿಮ್ಮ ಅಪ್ಪ ಕೇಳ್ಯನ ಕಾಕ
ಹ ಅಯ್ಯೋ ಪಾಪ್ ಹೋಲ್ ತಿರಗ್ಯಡಕ್. ಕೊಗ್ಯಾರ್ ಅಂತ ಹೋಲ್ ಅಂತ ಹದ್ ಆ ಹದಿನೈದುನೂರು ಅ ಹದ ಹದ್ನಾರನೂರು ರೂಪಾಯಿ ಹಾಕಿದೆ. ಸುಮ್ ನನಗ ಒಂದ್ ಎರಡನೂರ ಟ್ಟಿ ಸುಮ್ ಹೋಗ್ಲಿ ಪಾಪಾ ನಾವು ಹೋಗಲ್ಲ ಅವ್ರನ್ನ ಹೋಗಿ ಬರ್ಲ ಅಂತ.
ಹ್ಮ್ ದೊಡ್ಡ ಮನಸ ಮಾಡಿ ಬಿಡಪ್ಪಾ ದೊಡ್ಡ ಮನಸ ಮುಂದ
ಮ ಎಕಡೆ ಹೋಗ್ಂದ್ರೆ ಎಕಡೆ ಅಲ್ಲ ಎಕಡೆ ಹೋಗ ಅಂದ್ರೆ ಯಾವ ಬರವಲ್ರಿ ನೀವು.
ಆಯ್ತು ನಡಿ ಬಾ ನಮ್ ಕಡೆನೆ.
ಹ್ಮ್ ಹಾ ನಿಮ್ ಕಡೆ ಏನದ ಬರೆ ಹೊಲಾ ನೋಡಿಕ್ಯಂತ ಕೂಡದ್ ನೋಡ
ಹನ ಇಲ್ ಬಚ್
ನೀವು ಹೊಗಿ ಅದ್ರಗ ಬುಳ ಮಂದಿ ಏನ ಅದು ಆ ಗೌರ್ಮೆಂಟ್ ಸ ಗೌರ್ಮೆಂಟ್ ದವರು ಅದು ಮಾಡಿರ್ತಾರಲ್ಲ ಅವ್ರು
ಏನು
ಆ
ಜಾಪುರ್ ಗುಡ್ಡಕ್ ಹೋಗಮ ಅಂದೆ.
ಅಲೋ ಹಾ.
ಶಾಪುರ್ ಗುಡ್ಡ.
ಶಾಪುರ್ ಗುಡ್ ಡಾ ಮೇನ್ ಇದೆ ಅದ ನಮ್ದು ಶಾಪುರ್ ಗುಡ್ಡನೆ ಫೇಮಸ್ ಅದ.
ಸಾಕ್ಯತ್ ಅಂದ್ಯ.
ಎಡ್ಡೆ ಸಾಕ್ ಮತ್ತೆನ್ ಮಾಡ್ತೇನ.
ಆ
ತೀರ್ಗ್ಯಡಮು.
ಹಾ ಹ ಅಲ್ಲೇ ತಿರುಗಾಡದ ಏನಿದ್ರು.
ಹ್ಮ್
ಅದ್ರಾಗ ಐಯ್ತಾರ ಐಯ್ತರ ನಮ್ಮು ಪೇಶೆಂಟ್ ಇರ್ತಾವ ಬರದೆ ಇಲ್ ನನ್ ಹತ್ರ.
ಹ ಬಿಡದ ಏನಪ್ಪ ನಮ್ ಸರು. ಪೇಸೆಂಟ್ ಏ ಗೋ ಗಾರ್ಮೆಂಟ್ ಟೈಮಿಗಿ ಪೆಸೆಂಟ್
ಹೋಗಿ ಬರ್ತೇನ್ರೀ ಅಂತ ಅನ್ಬೇಕ್ ಒಂದ್ ಸ್ವಪ್ನ ರೆಸ್ಟ್ ಕೊಡ್ರಿ ನೀನ್ಗ್ ಅನ್ಬೇಕ.
ಹ್ಮ್ ಹಂಗ್ ಎನ್ ರೆಸ್ಟ್ ಕುಡುಮು. ಏ ಇವತ್ತೇ ಬಾ ಅಂತ ಕೇಳತಾನ್.
ಹಾ ಹ ಮತ್ತ ಏನಂತರ. ಆಯ್ತು ತೋ ಒಂದ್ ಐದ್ ನಿಮಿಷ ಅದ ಇರ್ತಾ ಕದ ನಾ ಹಸ್ತಿನಿ ತಡಿ.